ಹಲೋ ಹಲೋ ಬ್ರೋ ಬ್ರೋ ಊಟಾ
ಊಟ ಹಾಗಗಿದ್ಯಪ್ಪಾ ನಿಮ್ದು
ಹಾ ನಾವ ಇವಾಗ ಎಷ್ಟ್ ಮಾಡಿದ್ವಿ
ಹೌದಾ ಇಲ್ಲಿ ಮನೆ ಏನೇ ಬ್ರಾಥರ್ ಹಾಸ್ಟಲ್ ಹಾ ಹ್ಮ ನೀವು
ಬ್ರೋ ನಮ್ದು ಮನೆ
ಮನೆ ನ ಯಾಕೆೆ ಜೊಬಲ್ಲವಾದರ
ಎಲ್ಲಾ ಬ್ರೋ ಐ ಆಮ್ ಸ್ಟೂಡೆಂಟ್
ಸ್ಟೂಡೆಂಟ್ ಹ ಹಾ ಹಾ ಏನ್ ಯಾಕಿ ಏನ್ ಓದ್ತಾ ಇದ್ದಾರ
ನಾವ್ದ ಇವಾಗ ಡಿಗ್ರಿ ಡಿಗ್ರಿ ಮುಗತ್ತು
ಹ್ಮ್ ಹಾ
ಇವಾಗ ಬೌದು
ಹೌದಾ
ಹ ಬ್ರೋ ನೀವು
ರು ನಮ್ದು ಬಿ ಎಸ್ಸ ನರ್ಸಿಂಗ್ ಅಂತ ಎಜುಕೇಶನ್
ಹ್ಮ
ಹಂಗಲ್ಲ ಇದೆ ಮಾಡ್ತಾ ಇದ್ದೀವಿ ಹ್ಮ್ ಹ್ಮ್
ಮತ್ತೆ ಬ್ರೋ
ಏನಿಲ್ಲ ಹೇಳ್ಬ ಏನ ಇಲ್ಲ ಬ್ರದರ್ ನೀವ್ ಹೇಬೇಕು ನೀವ ಹೇಗಿವ ನಿಮ್ಗೆ ಎಂತ ಡಿಗ್ರಿ ಮುಗಿದಿದೆ ಅಂತ
ಹಾ ಡಿಗ್ರಿ ಬತಪ್ಪುಬ ನೆ ಕಂಪಟಟಿವ್ ಪ್ರಿಪೇರ್ ಹ
ಹಾ ಬ್ರೋ
ಮತ್ತ ಏನ ಇವಾಗ ಏನ ಕಾಂಪಿಟೇಟಿವ್ ಎಕ್ಸಾಮ್ ಇ ಟ್ರೈ ಮಾಡಲ್ವ
ಮಾಡ್ತೀನಿ ಬ್ರೋ
ಹ್ಮ ಮನೇೆಯಲ್ಲಿ ಯಾಕಿದ್ದೀರ ಹೋಗ್ಬೇಕು ತಾನೆ
ಬ್ರೋ ಇವಾಗ ಡಿಗ್ರಿ ಮುಗಿತಲ್ಲಾ ಇವಾಗ ಊರಿಗೆ ಬಂದಿದ್ವೆ
ಹ್ಮ್ ಹ್ಮ್
ಹಾ ನಾವು ಇಷ್ಟೇ ಹಾಸ್ಟಲ್ ಇದ್ದಿರೋದು ಹಾಸ್ಟಲಲ್ಲಿ ಬೆದಿರೋದು
ಹ್ಮ್ ಹ್ಮ್
ಹಾ ಇವಾಗ ಡಿಗ್ರಿ ಮುಗತು ಅದಕ ಅಂತೇಳಿ ಊರಿಗೆ ಬಂದ್ದಿವಿ
ಹೌದಾ
ಹ ನೆಕ್ಸ್ಟ್ ನೋಡ್ಬೇಕು ಎಲ್ಲಾದರೂ ಅಡ್ಮಿಷನ್ ಮಾಡ್ಬಿಟ್ಟು ಎಲ್ಲಾದರೂ ದೂರ ಹೋಗ್ಬೇಕಂತೇಳಿ
ಹೌದಾ ಸೆಡಿ ಮಾಡಕ್ಕ ಹೇಳೆಳ
ಹ
ಏನ ಶ್ರೀ ಮಾಡಕಾಂತ ಪ್ಯಾನಿಂಗ ಮಾಡ್ಕೊಂಡೀದಿರಾ
ಬ್ರೋ ಇವಾಗ ಮೊನ್ನೆ ಫಿ ಸಿ ಇದು ನೋಟಿಫಿಕೇಶನ್ ಕಾನ್ಫರ್ಮ್ ಆಗಿದೆ ಸರ್ ತಾನೆ
ಹ್ಮ್ ಹೌದು
ಹಾ ಅದನ್ ಚೂರು ಹೋಳ್ಳದು
ಹಾ
ಅದ ಬಿಟ್ರೆ ನೆಕ್ಸ್ಟ್ ಇದು ಟೀ ಆರ್ ಅಲ್ಲಿ ಇದೆ.
ಎಣು
ಹ ಟೀ ಆರ್ ಮೇ
ಎ ಯಾರ
ಟೀ ಎ ಟಿ ಎ ಅರಿವಿಪ
ಟೀ ಹಾ ಟೀ ಎಡದಿನ
ಹಾ ಟಿ ಆರ್ ಅಲ್ಲಿ ಇದೆ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಊರಲ್ಲಿ ಸ್ಟಾರ್ಟ್ ಮಾಡಿದವ ಅಂತೇ
ಹಾ ಹ
ಹ್ಮ ಅದು ಬೆಟ್ರೆ ಇನ್ನೊಂದ ಯಾವ್ದಾದ್ರು ಟ್ರೈ ಮಾಡಬೇಕು.
ಹೌದಾ ಯಾಕೆ ಇಷ್ಟು ದಿನ ಟ್ರೈ ಮಾಡಿಲ್ಲ ಯಾವ್ದಾದ್ರು ಬೇರೆ
ಟ್ರೈ ಮಾಡ್ತಾನೇ ಇದ್ದೀವಿ ಬ್ರೋ ಬಟ್ ಏನ್ ಮಾಡ್ತಯಾ ಆಗ್ತ ಇಲ್ಲ ಹಣೆ ಬರಹದಲ್ಲಿ ಬರದಿರಬೇಕ ಅಲ್ವಾ
ಒಂದ ಲಕ್ಕ ಅಂತೀರಾ ಅದನ್ನ.
ಹಾ ಲಕ್ಕ ಇರ್ಬೇಕಲ್ಲ ಎಲ್ಲರೂ ಟ್ರೈ ಮಾಡ್ತಾರೆ.
ಪ್ರಯತ್ನ ಕಿಂತ ಜಾಸ್ತಿ ಟ್ರೈ ಮಾಡಿದ್ರೆ ಆಗತ್ತಂತಲ್ವ ಅದ ಪ್ರಯತ್ನ ಪಟ್ಟರಿಗೆ ಮಾಡ
ಪ್ರಯತ್ನ ಮೀರಿ ಟ್ರೈ ಮಾಡಿದ್ರೆ ಆಗುತ್ತ ಅಂತಲ್ವಾ
ಹಾ
ತಾವ ನೀವ ಹತ್ತರಮ್ಮ ಮಾಡ್ತಾ ಇದ್ದೀವಿ ಬ್ರೋ
ಹ ಅಂದ್ರ ಆದ್ರೆ ಇವಾಗ ಆಗ್ತಿಲ್ಲ ಮುಂದೆ ಆಗತ್ತಂತನ
ಮುಂದೆ ಆಗುತ್ತೆ ಅಂತ
ಹ ಹ್ಮ್ ಹ್ಮ ಹ್ಮ ಹ್ಮ ಚೆನ್ನಾಗಿದೆ ಟ್ರೈ ಮಾಡಿ ಹಾಗದ್ದು ಆದ್ರೆ ಒಳ್ಳೇದ್ದು. ನಮಗೂ ಖುಷಿ ಆಗತ್ತೆ.
ಯಾವರು
ಹಾ ನಮ್ದ ಬ್ರೋ
ಹಾ
ಹಾ ನಮ್ಮದ ಇಗಲೇ ಯಾದಗಿರೆ
ಹೌದಾ ಓಕೆ ಯಾವ ಊರ ಅಂದರಿ ಅಲ್ಲ
ಯಾದಗಿರಿ ಬ್ರೋ ಯಾದಗಿರಿ
ನಾ ಇಲ್ಲೇ ಗುಲ್ಬರ್ಗದಲ್ಲಿ ಇರತಿವಿ ನಾವು ನೋಡೋಣ ಅಂತ ಒಂದ ವೇಳೆ ಆದರೆ ಓ ಕಾಲ್ ಮಾಡರಿ ನಾವನು ಸೆಲೆಬ್ರೇಷನ್ ಮಾಡ್ತೀನಿ ನಿಮ್ಮ ಜೊತೆ ಬಂದ
ಖಂಡಿತಾ ಬ್ರೋ ಖಂಡಿತಾ ಮಾಡೋಣ
ಆದರ ಇಷ್ಟದಿನ ವೇಸ್ಟ್ ಮಾಡ್ಬೇಡ್ರಿ ಇಷ್ಟ ದಿನ ಕಷ್ಟ ಪಟ್ಟಿರ ಅಂತ ವೇಸ್ಟ್ ಮಾಡ್ಕೊಬೇಡ್ರಿ ದಯ ಮಾಡರಿ ಆಗುತ್ತೆ.
ಹಂಗೇನಿಲ್ಲ ಬ್ರೋ.
ಹೋಪ್ ಕಳ್ಕೋಬಾರದು ಮನುಷ್ಯರಿಗೆ ಯಾವತ್ತು ಸ್ವಲ್ಪ ತಾವೇನ ಇರ್ಬೇಕು ಹೋಪ್ ಕಳ್ಕೋಬಾರದು ಅಷ್ಟೇ.
ಹಾ ಅದು ನಿಜ ಬಿಡಿ.
ನೀವು ಹೋಪ್ ಕಳ್ಕೊಂಡ್ರೆ ಮತ್ತೆ ಏನು ಏನು ಮುಂದ ಏನು ನೋಡಕ್ಕೆ ಆಗಲ್ಲ.
ಹಾ.
ಓಕೆ ಮುಂದೆ ಟ್ರೈ ಮಾಡಿ.
ಎಲ್ಲಾ ಬ್ರೋ ಎಲ್ಲಾ ಆರಾಮ ಅಲ್ಲ ಮನೆಯಲ್ಲೆಲ್ಲಾ.
ಹು ಎಲ್ಲಾ ಆರಾಮಿದಾರಪ್ಪ ನಿಮ್ಮದ.
ನಮ್ಮ ಕಡೆ ಎಲ್ಲಾ ಆರಾಮ ನೋಡಿ ಬ್ರೋ.
ಹು ಪಪ್ಪನವರ ಏನ್ ಮಾಡ್ತಾರ.
ನಮ್ಮ ಪಪ್ಪಾ ಅವರು ಬಂದ್ಬಿಟ್ಟು ಅದ ಇದು ಏ.
ಅಗ್ರಿಕಲ್ಚರ್ ಫಾರ್ಮರ್.
ಆಲ್ಮೋಸ್ಟ್ ಆಲ್ ಎಲ್ಲಾನೂ ಫಾರ್ಮರ್ ನಮ್ಮ ಮನೆಯಲ್ಲಿ ಎಲ್ಲರೂ.
ಹೌದಾ ಹ ಹ.
ನಮ್ಮನೆಯಲ್ಲಿ ಬಂದ್ಬಿಟ್ಟು ಎಲ್ಲರೂ ಫಾರ್ಮರ್ ಮೇಡಂ ನಮ್ಮ ನಮ್ಮ ಅಣ್ಣ ಅವನ್ನೇ.
ನಮ್ಮ ಅಣ್ಣ ಅವರು ಎಲ್ಲರೂ ಫಾರ್ಮರ್.
ಹ ಹಹಾ.
ಹ ನಮ್ಮಗ ಎಲ್ಲಾನು ಟ್ರೈ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಬಿಕ್ಕಿರತ್ತಲ್ಲ.
ಹ.
ಲಾಸ್ಟ್ ಅಲ್ಲಿ ಅದೇ ಇರುತ್ತೆ.
ಕೆ ಹೊಲಾ ಜಮೀನ ಆದರೂ ಏನಾದ್ರೂ ತುಂಬಾ ಇದೆ ನಾ.
ಬ್ರೋ ಇದೆ ಇದೆ.
ಎಷ್ಟ ಎಷ್ಟ ಎಕ್ಕರ್ಸ್. ಎಷ್ಟು ಎಕರೆ ಇದೇ ಜಮೀನು.
ಜಮೀನು ನಮ್ಮದಾ ನಮ್ದ್ ಬಂದ್ಬಿಟ್ಟು ಫೋರ ಐದ ಎಕರೆ ಇದೆ.
ಹಾ ಏನ್ ಬೆಳತಾರ ಅದರಲ್ಲಿ.
ಅದರಲ್ಲಿ ಭತ್ತ ಬ್ರೋ.
ಹಾ ಭತ್ತ ಹೆಂಗ ಬೆಳಿತಾರೆ.
ಭತ್ತನೆ ಎಲ್ಲಾನು ಭತ್ತನೆ.
ಹೌದಾ ಅಕೆ ತೋಟ ತೋಟ ಮಾಡಬೇಕು ತಾನೆ.
ಬ್ರೋ ನಮ್ಮ ಕಡೆ ಸ್ವಲ್ಪ ನೀರಾವರಿ ಸಮಸ್ಯೆ ಜಾಸ್ತಿ ಇದೆ.
ಹ ಹಾ ಹಾ ಹಾಗ. ಓಕೆ ಅದಕ್ಕಂತನ ತುಂಬಾ ಇದ ಇದೇ ಅಲ್ವಾ ತುಂಬಾ. ಯೋಜನೆಗಳ ಇದಾವಲ್ಲ ಕೃಷಿ ಹೊಂಡತರ. ಮತ್ತೆ ಬೋರ್ವೆಲ್ ಫೆಸಿಲಿಟಿ ಬಾವಿ ತೋಡ್ತಾರಂತೆ. ಆತರ ಮಾಡ್ಕೋಬಹುದಲ್ಲ.
ಮಾಡ್ಕೊಬೋದು ಬ್ರೋ ಇಲ್ಲ ಸರ್ಕಾರಿ ಸೌಲಭ್ಯಗಳೆಲ್ಲ ಬೇಗ ಮುಟ್ಟಲ್ಲ ಬ್ರೋ.
ಹಾ.
ಹ ಸ್ವಲ್ಪ ದಿನ ಲೇಟ್ ಆಗೈತ್ತತೆ ಬಟ್ ಚೆನ್ನಾಗಿ ರಿಸಲ್ಟ್ ಸಿಗತ್ತಲ್ಲ ಒಳ್ಳೆ ರಿಸಲ್ಟ್.
ಪೇಸೆನ್ಸ್ ಇರ್ಬೇಕ ಬ್ರದರ.
ನಾವೆಲ್ಲಾ ಟ್ರೈ ಮಾಡಿದ್ದೇವಿ.
ಹಾ ಹಾ.
ಹಂಗ್ ಬಟ್ ಯಾವ್ದ್ ಸಿಗ್ತಾ ಇಲ್ಲ ಅಷ್ಟೇ.
ಹ. ಅಂದ್ರೆ ಟೈಮ್ ಲಕ್ ಚನಾಗಿ ಇಲ್ಲ ಅನುಸ್ತಾ ಇದೆ ನಂದು.
ಹಾ.
ಎಲ್ಲೆ ಅದೇ ತರ ಇರಲ್ಲ ಟೈಮಿಂಗ್ ಕೂಡ ಚೇಂಜ್ ಆಗಿರ್ತಾದ್ ಅಂದ್ರೆ ಅದ್ ಏನಾಗಲ್ಲ.
. ಚೇಂಜ್ ಆಗುತ್ತೆ ಬಿಡೋ ಒಂದಲ್ಲ ಅಂದ್ರೆ ಟೈಮ್ ಚೇಂಜ್ ಆಗುತ್.
ಹ್ಮ್ಮ್.
ಅವಾಗ.
ಅವಾಗ ನಿಮ್ದು ಟೈಮ್ ಇರುತ್ತೆ ಅವಗ್ ನೀವೇ ನೋಡಿ ನೀವೇ ಹೇಗಾದ್ರೆ ನಿಮ್ ಟೈಮ್ ನೀವೇ ಚೇಂಜ್ ಮಾಡ್ಕೋಬೋದ್. ಅವಾಗ.
. ಮಾಡೋಣ ಬ್ರೋ ಯಾವುದಾದ್ರೂ ಒಂದು ಇವಾಗ ಬೋರ ಎಲ್ಲಾದ್ರು ಬಟ್. ಕೃಷಿ ಉಂಟಾದ್ರ ಯಾವ್ದಾದ್ರು ಹೊಲ್ದಲ್ ತೋರ್ಸಿದ್ರೆ.
ಹಾ ಹಾ.
ಯಾವದಾದ್ರು ಕೃಷಿ ಚೆನ್ನಾಗ್ ಮಾಡಿದ್ರೆ ನಮ್ಗೇನೋ. ಮುಂದೆ ಬದುಕ್ ಕಟ್ಕೋಬೋದುಪ್ಪಾ ನಮ್ಗ್ ಅಕಸ್. ಅಕಸ್ಮಾತ್ ನಮ್ಗೆ ಯಾವ್ದ ಜಾಬ್ ಸಿಗಿಲ್ಲ ಅಂದ್ರೆ ನಾವ್ ಜೀವಂದಲ್ಲಿ. ಎಲ್ಲಾನೂ ಮುಗಿತಪ್ಪ ಅನ್ನೋದ್ರಲ್ಲಿ ಬಟ್. ಲಾಸ್ಟ್ ಅಲ್ಲಿ ಹೊಲಾ ಅಂತ್ರು ಹೊಲಾ ಮನಿ.
ಬ್ರೋ ಇದನ್ ಮಾತ್. ಯಾವ್ ಏನಾದ್ರು ಕೈ ಬಿಟ್ರು ಯಾವ್ ಕೆಲ್ಸ ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಲ್ಲ. ಲಾಸ್ಟಿಗೆ.
ಬ್ರೋ ಅದ್ ಮಾತ್ರ ನಿಜ ನಿಜ. ಲಾಸ್ಟ್ಲ್ಲಿ ಎಲ್ಲಾರೂ ಕೈ ಬಿಟ್ರ ಲಾಸ್ಟ್ಲ್ಲಿ ಭೂಮಿ ತಾಯಿ ಮಾತ್ರ ಕೈ ಹಿಡಿಯಳು ಒಬ್ಳಾದ್ರು ಇರ್ತಾಳಂತಲಾ.
ಹಾ.
ಅವ್ಳೆ.
ಕಾಯ್ ಕದ್ಬೇಕಾಗತ್ತೆ ಅಷ್ಟೇ ಮತ್ತನ್ ಇರಲ್ಲದು.
ಕಾಯ್ಬೇಕ್ ಬ್ರೋ ಕಾಯ್ಬೇಕು ಕಾಯಿದ್ರೆ ಎಲ್ಲಂನು ಸಿಗುತ್ತೆ. ಬಟ್ ಸಕ್ಸಸ್ ಸಿಗಲ್ವಾ ಎಲ್ಲಾದು ಸಿಗುತ್ತೆ ಕಾಯಿದ್ರೆ. ಸಕ್ಸಸ್ ಸಿಕ್ಕೆ ಸಿಗತ್ತೆ ಇವತ್ತಲ್ಲ ನಳೆ ಸಿಗತ್ತೆ.
ಹಾ. ಎಲ್ಲ ನೋಡಿ ಟ್ರೈ ಮಾಡಿ ಏನ್ ಮಾಡ್ತೀರ. ಇವಾಗಿನ್ ಕಾಲ ಹೇಗಿದೆ ಅಂತ ಗೊತ್ತಲ್ಲ ನಿಮ್ಗೆ.
ಹಾ.
ಇವಾಗಿನ್ ಜನ್ರೇಷನ್ ತುಂಬಾ ಡೇಂಜರ್ ಬ್ರದರ್.
. ಏನು ಮಾಡಕಾಗಲ್ಲ ಬ್ರೋ ನೀವು ಸ್ವಲ್ಪ ಜನ್ರೇಶನ್ ತಕ್ಕಂಗೆ ಹೋಗ್ಬೇಕು.
ಹ್ಮ್. ಅದೇ ನಾವ್ ಮ್ಯಾಚ್ ಮಾಡ್ಬೇಕಂದ್ರೆ ನಮ್ಗ ಆತರ ಅಷ್ಟು ತಾಕತ್ ಇಲಲ್ಲ. ಫ್ಯಾಮಿಲಿ ಸಪೋರ್ಟ್ ಅಷ್ಟ ಇಲ್ಲಲ್ಲ ನಮ್ಗೆ.
ಹಾ ಮೇನ್ ಏನ್ ಗೊತ್ರ ಬ್ರೋ ಜೀವಂದಲ್ಲಿ ಯಾರು ಸಪೋರ್ಟ್ ಮಾಡ್ಲಿಕ್ಕೂ ನೆಡಿತಾತೆ. ಬಟ್ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕು. ಹಾ ನಮ್ ಹೊರುಗ್ನೋರ್ ಎಷ್ಟೇ ಸತ್.
ಯಾರ್ ನಂಬ್ಲಿಲ್ಲ ಅಂದ್ರ ಕಡಿಗೂ ಮನನಿಯವ್ರೇ ಫ್ಯಾಮಿಲಿ ಅವ್ರೆ ನಂಬ್ತಾರೆ ಬಟ್ ಅವ್ರೇ ನಂಬ್ಲಿಲ್ಲ ಅಂದ್ರೆ ಹೇಗಿರುತ್ತೆ. ಹೇಳಿ ಜೀವ್ನ.
ಹಾ. ಎಲ್ಲೋ ಎಲ್ಲೋ ಒನ್ ಚೂರ್ ನಂಬಿಕೆ ಇಟ್ಟೋರೆ ಅಂದ್ರೆ ಅದ್ ಫ್ಯಾಮಿಲಿ ಅವ್ರು. ಫ್ಯಾಮಿಲಿ ಬಿಟ್ ಮತ್ಯಾರು ನಂಬ್ಕಿಡಲ್ಲ ಬ್ರೋ.
ಹ್ಮ ಯಾರ್ ಯಾರು ಬರಲ್ಲ ಬ್ರೋ. ಒಬ್್ರ ನಮ್ಮವರು ಇನ್ನ ಬರ್ಬಹದು ಫ್ರೆಂಡ್ಸ್ ಅವ್ರ ಎಷ್ಟುತನ ಅಂತ ಇರ್ತಾರ ಅವರು
ಹ್ಮ
ಅವರು ಕಡೆಗೆ ಒಮ್ಮ ಒಂದ ಟೈಮ್ ಅಲ್ಲಿ ರಿಟರ್ನ್ ಅವರೇ ರಿವರ್ಸ್ ಕೊಡ್ತಾರೆ ಮತ್ತೆ
ಇವಾಗ ನಡತರದ ಅೇ ತಾನೆ ಅ ಬರ
ಹಾ ಒರಿಮದೆ
ಹಾ ಮತ್ತೆಬ್ರು ಮತ್ತೇನ್ ಸಮಾಚಾರ
ಏನಿಲ್ಲ ಬ್ರದರ್ ಅಷ್ಟಲ್ಲ ಇದೀವಿ ಸ್ಟಡಿ ಅಂತರು ಮಾಡ್ತಿಲ್ಲ ಜಸ್ಟ್ ಕಾಲೇಜ್ ಗತ್ತ ಬ
ಹ್ಮ ಷ್ಟ ಸ್ಟಡಿ ಮಾಡಿ ಬ್ರೋ ನಾನು ಮತ್ತೆ ಕಾಲ್ ಮಾಡ್ತೇನೆ ನನ್ನ ಫೋನಲ್ಲಿ ಚಾರ್ಜ್ ಜಿಲ್ಲಾ
ಹೌದಾ ಸರಿ ಬರ್ಟ ಕೇರ್